ಇಷ್ಟ ಆಯ್ತಾ
ಹಲೋ
ಹಲೋ ನಾಷ್ಟ ಆಯ್ತಾ ನಾಷ್ಟ ಆಯ್ತಾ ಅಂದೆ ನೆಟ್ ವರ್ಕ್ ಪ್ರಾಬ್ಲಮ್ ಹಾ.
ಕೇಳಿಸ್ತಿಲ್ಲ ನಾ ಮಾತಾಡೋದು.
ಹಾ ಇವಾಗ ಕೇಳ್ಸತ್ತಾ ಇದೆ.
ಏನು ಮಾಡ್ತಾ ಇದ್ದಿರಾ.
ಏನಿಲ್ಲ ಹಾಸ್ಟಲ್ಲ್ಗೆ ಬಂದಿದ್ದೀನಿ ನಿನ್ನೆ.
ಹಾ
ಒಂಬತ್ತುರಿಂತ ಸ್ಟಾರ್ಟ್ ಅಂತ ಇವಾಗ ಹಾಸ್ಟೆಲ್ ಅಲ್ಲಿ ಮಕ್ಕೊಂಡಿದ್ದೀನಿ.
ಅಂದ್ರೆ ಕಾಲೇಜಕ್ ಹೋಗಿಲ್ವಾ ಇವತ್ತು.
ಇಲ್ಲ ಇವಾಗ ಹನ್ನೋಂದಕ್ಕ ಕಂಪ್ಯೂಟರ್ಗ ಹೋತಿನಿ.
ಕಂಪ್ಯೂಟರ್ ಹಚ್ಚಿದ್ದೀರಾ.
ಹಾ
ಹನ್ನೊಂದು ಗಂಟೆಗೆ ಹೋಗಿ ಎಷ್ಟು ಗಂಟೆಗೆ ಬರ್ತೀರಾ.
ಒಂದು ತಾಸು ಮಾಡ್ತೀವಿ ಹನ್ನೆರಡು ಗಂಟೆಕ್ ಬರ್ತೀವಿ ಹ್ಮ್. ನಿನ್ನೆ ಅಡ್ಮಿಷನ್ ಮಾಡಿ ಬಂದಿದೆ ಕಾಲೇಜಿನಲ್ಲಿ ಹಾ.
ಒಂದೇ ತಾಸ್ ಇರುತ್ತೆ ಕಂಪ್ಯೂಟರ್ ಹಿಂದೆ.
ಹಾ ನಮ್ಗೆ ಒಂದೇ ತಾಸು ಟೈಮ್ ಕೊಡ್ತಾರ ಯಾಕಂದ್ರೆ ಬೇರೆಯವರು ಮಾಡ್ಬೇಕಲ್ವಾ.
ಹು
ಅದಕ್ಕೆ ಒಂದೇ ತಾಸು ಟೈಮ್.
ನೀವು ಅಷ್ಟೇ ಹೋಗ್ತೀರಾ ನಿಮ್ಮ ಫ್ರೆಂಡ್ಸು ಬರ್ತಾರಾ.
ನಮ್ಮ ಫ್ರೆಂಡ್ ಇದ್ದಾಳೆ ಪಾಯಜ ಅಂತ ಅವಳು ನಾನು ಹೋಗ್ತೀವಿ.
ನೀವು ಇವತ್ತ ಕಾಲೇಜಿಗ ಹೋಗತ್ತಿರಾ.
ಹಾ ನಿನ್ನೆ ಅಡ್ಮಿಷನ್ ಮಾಡಿ ಬಂದೀನಿ. ಎಂಟು ಸಾವಿರದ ಆರುನೂರು ತೊಗೊಂಡ್ರ ಅಡ್ಮಿಷನ್ ಫೀ. ನಿಮ್ ವಾಯ್ಸ್ ಕೇಳಸ್ತಾ ಇಲ್ಲ.
ಕೇಳ್ತಾ ಇಲ್ಲ ನಾನು ಮಾತಾಡೋದು.
ಹಾ ಇವಾಗ ಕೇಳಿಸ್ತಾ ಇದೆ ಆಗ್ಲೇ ಕೇಳಸ್ತಾ ಇದಿದ್ದಿಲ್ಲ. ನಾಷ್ಟ ಏನ್ ಮಾಡಿದ್ರಾ ನೀವು ಪೀಸ್ ಎಂಟ್ ಸಾವಿರದ ಆರು ಎಂಟು ಸಾವಿರದ ಆರು ನೂರು ತಗೊಂಡ್ರು.
ಹು ನಮ್ಮ ಕಾಲೇಜ್ದೇ ಚಲೋ ಅಲ್ಲ ಏಳೂವರೆ ಸಾವಿರ ಐತೆ.
ಹು ಬಿಡಿ ಇಲ್ಲಿ ನಮ್ಗೆ ಹೆಚ್ಚ್ ಹೆಚ್ಚಿಗೆ ಇಸ್ಕೊಂತಾರೆ.
ಹು ಅಂದ್ರೆ ಹಾಸ್ಟೆಲ್ ಗೌರ್ಮೆಂಟಾ ನಿಮ್ಮದು.
ಹಾ ಗೌರ್ಮೆಂಟೂ
ಅಪ್ಲಿಕೇಶನ್ ಹಾಕಿ ಹೋಗಿದ್ದೆರಾ ನೀವು ಹಾಸ್ಟೆಲ್ಗೆ.
ಹ ಅಪ್ಲಿಕೇಶನ್ ಹಾಕಿ ಹೋಗಿದ್ವಿ.
ಹು ಏನ್ ಊಟ ಮಾಡಿದ್ರಿ ಹಾ ಆಯ್ತು ನಿಮ್ದು.
ನಾವು ಪುಳಿಯೊಗರೆ ಮಾಡಿದ್ರು ಹಾ ನಮ್ದು ಆಯ್ತು ಪುಳಿಯಗರೆ ಮಾಡಿದ್ರ ಹಾಸ್ಟೆಲ್ ಅಲ್ಲಿ ಇವತ.
ಪುಳಿಯೋಗರೆ ಮಾಡಿದ್ರಾ ಇವತ್ತು.
ಹ್ಮ
ಎಲ್ಲಾ ಮಾಡ್ತಾರ ಹಾಸ್ಟಲ್ಲಲ್ಲಿ ಅಡುಗೆ.
ಹಾ ಹಾ ಎಲ್ಲಾ ಮಾಡ್ತಾರೆ.
ಮಧ್ಯಾಹ್ನ ಏನ್ ಕೊಡ್ತಾರೆ?
ಮಧ್ಯಾಹ್ನ ಚಪಾತಿ ಪಲ್ಯ ಅನ್ನ ಸಾರು.
ಹ್ಮ್ ಹ್ಮ್ ಸ್ನ್ಯಾಕ್ಸ್ ಕೊಡಲ್ವಾ ಸಯ್ -ಸಾಯಂಕಾಲ.
ಚಾ ಕೊಡ್ತಾರೆ.
ಸ್ನ್ಯಾಕ್ಸ್ ಏನು ಕೊಡಂಗಿಲ್ಲ ಚಾ ಬಿಟ್ರೆ.
ಹ ಹಾ ಏನು ಕೊಡಲ್ಲ
ಹೈಸ್ಕೂಲ್ ಹಾಸ್ಟ್ಲ್ ಅಲ್ಲಿ ಕೊಡ್ತಿರ್ಬೋದು ಸ್ನಾಕ್ಸ್
ಹ್ಮ ಇಲ್ಲಿ ಕೊಡಲ್ಲ ನಮ್ಗೆ ಅಂದ್ರೆ ಅಂಬೇಡ್ಕರ್ ಹಸ್ಟೆಲ್ ಅಂತಿದೆ ಇಲ್ಲಿ ಮೈಸೂರಲ್ಲಿ ಅವ ಅವ್ರಿಗೆ ಕೊಡ್ತಾರೆ
ಹೌದ ಏನೇನ ಇದಾವೆ ಲಿಂಗಸೂರಲ್ಲಿ ನೋಡೋಂತ ಪ್ಲೇಸ್?
ಹ ಹಾ ಇಲ್ಲಿ ಪಾರ್ಕ್ ಇದೆ.
ಯಾವ ಪಾರ್ಕ್ಕು?
ಪಾರ್ಕ್ ಕಡಕಲ್ ಪಾರ್ಕ್
ಹೋಗಿದ್ರೆ ನೀವು ಆ ಪಾರ್ಕ್
ಮತ್ತೆ ಹಾ ಹೋಗಿದ್ವಿ. ಮತ್ತೆ ಸಾಯಿಬಾಬಾ ಟೆಂಪಲ್ ಇದೆ
ಅಲ್ಲಿ ಹೋಗಿರಾ
ಹಾ ಹೋಗಿದ್ವಿ
ಹ್ಮ್ ನಿಮ್ಮ ಫ್ರೆಂಡ್ಸ್ ಅವರೆಲ್ಲ ಹೋಗಿದ್ರು.
ಹಾ ಎಲ್ಲರೂ ಹೋಗಿದ್ವಿ ನೀವ್ ಕಾಲೇಜ್ಗೆ ಹೋಗಬೇಕಾ?
ಹೋಗ್ಬೇಕು ನಾವು ನಮ್ದು ಸ್ಟಾರ್ಟ್ ಆಗಿದೆ ಕಾಲೇಜು ಇನ್ನೂ ಯಾರೂ ಬರ್ತಿಲ್ಲ ಅಂದರೆ ಕ್ಲಾಸ್ ನಡೀತಿಲ್ಲ ಇನ್ನೂ
ಹ್ಮ ನಮ್ದು ಹಾಗೆ ಆಗಿದೆ ಗ್ರೂಪಿಗೆ ಹಾಕಿದ್ದಾರೆ ಯಾರು ಬರ್ತಾ ಇಲ್ಲ ಬನ್ನಿ ನ ಕಂಡ ಹ್ಮ
ಹೋಗ್ಬೇಕು ನಿಮ್ಗೆ ಹಾಸ್ಟೆಲ್ ನಲ್ಲಿ ಏನು ಸ್ಪೆಷಲ್
ಕೊಡ್ತಾರೆ ಹೋಳ್ಗೆ ಮಾಡ್ತಾರೆ
ಹೋಳ್ಗಿ ಮಾಡ್ತಾ ಹಾಸ್ಟೆಲ್ನಲಿ
ಹಾ ಮಾಡ್ತಾರೆ
ಹ್ಮ್ ಮನೇಲ್ ಮಾಡ್ದರ್ ತರನೇ ಮಾಡ್ತಾರ
ಹಾ ಮನೇಲ್ಲಿ ಹೆಂಗ್ ಮಾಡ್ತೀವಿ ಹಾಗೆ ಮಾಡ್ತಾರೆ
ಹ್ಮ್ ಹ್ಮ್
ನೀವ್ ಒಬ್ರ ನೀವು ಕಾಲೇಜಿಗೆ ಹೋಗಬೇಕ
ಹ್
ನೀವ್ ಒಬ್ಬ್ರೇ ಹೋಗ್ತೀರಾ ಕಾಲೇಜ್ಗೆ.
ಹ ಒಬ್ಬರೇ ಹೋಗ್ಬೇಕು ನಮ್ಗೆಳತ್ರ ಒಬ್ಳು. ಹೌದು ಮದ್ವೆ ಆಯ್ತು ಒಂದ ವರ್ಷ ಆಯ್ತು ಒಂದು ವರ್ಷ.
ಹಾ-
ಏನ್ ಮಾಡ್ತೆ ಯಾಕೆ ಎಕ್ಸಾಮ್ ಅಷ್ಟೇ ಬರ್ತಾಳಾ ನಾವು. ಹೋಗಬೇಕ ಇವಾಗ ಇನ್ನೊಬ್ಳ ನಮ್ ಗೆಳತಿರಿ. ಹತೀನಿ ಹಚ್ತೀನಿ ಇಬ್ರು ಒಟ್ಟಿಗೆ ಒಂದೇ ಕಾಲೇಜ್ಗೆ ಹಚ್ಚಮ್ಮ ಅಂತ ಹೇಳಿದ್ರು. ಬರ್ತೀಮಿ ಇಲ್ಲೇ ಇರಾಮ ಇಬ್ರು ಅಂತ ಹೇಳಿದ್ರು ಅವ್ರ ಏನ್ ಮಾಡ್ತ. ತ್ತ ಬೇರೆ ಕಡಾಯಚು ಬಿಟ್ಟರು.
ಮೋಸ್ಟ್ಲಿ ಅವ್ರ ಮನೆಗೆ ಅವ್ರ ಪಪ್ಪ ಬೇಡ ಅಂದಿರ್ಬೋದು.
ಹಾಗೇನಿಲ್ಲ ಅವ್ರು ಹೇಳ್ದಂಗೆ ಇತ್ತು ಆಕೆ ಹಸ್ತಿನ ಅಂದೆ ಅಚ್ಚೆ ಅಂದಿದ್ರು ಅವ್ರ ಮನೆಯಲ್ಲಿ. ಆಾಕಿ ಯಾಕೋ ಯಲ್ಯಾಂದಲ ಏನು ಅಂದಳು. ಇಲ್ಲ ಅವ್ರ ಮನೇಲಿ ಯಾಕಿ ಹೇಳ್ದಂಗೆ ಕೇಳತ. ಎಲ್ಲಾದ್ರೂ ಹಚಂತಾರೆ. ಪಾಪಾಕ್ಕಿಗಲ್ಲಿ ಎರಡು ವರ್ಷ ಇದ್ರಲ್ಲ.
ಏ ಅ್ಣಿ.
ನನ್ಗ್ ಊಟ ಅದು ಸರಿಯಾಗಿಲ್ಲಲ್ಲ ಹಾಗಾಗಿ ಬಿಟ್ಟೋರು ಅನ್ಸುತ್ತೆ.
ಯಾಕ ನಗ್ತಾ ಇದ್ದೀರಾ.
ಏನಿಲ್ಲ ಒಬ್ಬಳು ನಮ್ಗೆಳತಿ ನೆನಪಾದ್ರ.
ಹ್ಮ-
ಹಾಗಾಗಿ ಅವ್ರನ್ನೇ ನೆನೆಸ್ಕೊಂಡೆ ಅಂದರೆ ಅವರು ಜಾಸ್ತಿ ಚಹಾ ಕುಡಿತಿದ್ರು. ನೆನಪಾಯತು. ಸಡನ್ಲಿ.
ಹೆಂಗಿತ್ತು ನೀಮ್ ಫ್ರೆಂಡ್ಶಿಪ್.
ನಮಮ್ಮ್ ಫ್ರೆಂಡ್ಶಿಪ್ ಒಂಥರಾ ಚೆನ್ನಾಗಿತ್ತು ಎಲ್ಲಾರದಾಗು ನಮ್ ಫ್ರೆಂಡ್ಶಿಪ್ಪೇ. ಚೆನ್ನಾಗಿತ್ತು.
ನಮ್ದು ಅಂದ್ರೆ ಹತ್ತು ಜನ ಗ್ರೂಪ್ ಇತ್ತ ಹಾಸ್ಟೆಲ್ ಅಲ್ಲಿ ಪಿ ಯು ಇದ್ದಾಗ.
ಹಾ.
ಅಂದ್ರೆ ಏನೇ ಬರನಾದ್ರೂ ಒಟ್ಟಿಗೆ ಮಾಡ್ತೀವಿ ಒಂದು ಪ್ರೆಂಶಿಪ್ಡೇ ಆಗಿರಬ. ದು ಗೆಳತಿಯರದು ಹುಟ್ಟು ಹಬ್ಬ ಆಗಿರ್ಬೋದು.
ಹಾ ಎಲ್ ನೀವೆಲ್ಲಾರ ಹತ್ತು ಜನ. ಹತ್ತು ಜನ ಸೇರಿ ಯಾರ ದೇವಸ್ಥಾನಕ್ಕೆ ಹಿಂಗ ಹೋಗಿಲ್ಲ.
ಹಾ ಹೋಗಿದ್ವಿ ನ. ಕಾಲ್ಲೆಜಗ ಇರ್ತಿದ್ವಲ್ಲ ಹಾಸ್ಟೆಲ್ ಅಲ್ಲೀ. ಅಲ್ಲಿ ಉದ್ದ ವಿವರ ಅಂತ ಇದೆ. ಅದನ್ನು ಹೋಗ್ತೀವಂತ ಒಂದ್ಸರಿ ಮೇಡಮ್ಮಿಗ್ ಕೇಳಿದ್ವಾ. ಅವರು ಬಿಡ್ಲಿಲ್ಲ ಒಂದ್ಸರಿ ನಮ್ಮ ಫ್ರೆಂಡ್ ಅ. ಕ ಅವರು ಗಂಡ ಅಯ್ಯಪ್ಪ ಸ್ವಾಮಿ ಆಗಿದ್ದರು.
ಹ್ಮ-
ಮತ್ತು ಅಕ್ಕ ಮೇಡಮ್ಗೆ ಫೋನ್ ಮಾಡಿ ಹಿಂಗೆ ಹೇಳಿದ ಮೇಲೆ. ಬಿಡ್ರಿ ಅಂದ್ರು ಆವಾಗ ಹೋಗಿದ್ವಿ ಎಲ್ಲರೂ.
ಹ್ಮ ಹ್ಮ-
ಅಂದ್ರೆ ಬುದ್ಧ ಮ್ಯಾಲೊಗಿದ ಬೆಟ್ಟ ಅಂತರ ಅದಕ್. ಬುದ್ಧ ಮಲಗಿದ್ದು ಅದು ಎಲ್ಲಾ ಚೆನ್ನಾಗಿದೆ ನೋಡಕ್ಕೆ.
ಎಲ್ಲಾ
ಮತ್ತೆ ಇಲ್ಲೇ ಎಲ್ಲೂ ಬರಲ್ಲದು ಶಾಪೂರಲ್ಲಿ ಬರುತ್ತೆ.
ಅಂದ್ರೆ ಯಾದಗಿರ್ ಜಿಲ್ಲೆದೊಳಗೆ ಬರುತ್ತಲ್ವಾ ಅಂದೆ.
ಯಾದ ಹ ಯಾದಗಿರಿ ಜಿಲ್ಲೆದೊಳಗೆ ಶಾಪೂರು ತಾಲೂಕು ಯಾದಗಿರಿ ಜಿಲ್ಲೆ. ಮತ್ತೆ ಅಲ್ಲಿ ಭಾಗ್ಯವಂತಿ ದೇವಸ್ಥಾನ ಅಂತ ಇದೆ.
ಹ್ಮ
ಅಲ್ಲೇನು ಹೋಗಿದ್ವಿ ಅಲ್ಲೆಲ್ಲಾ ಹೋಗಿ ಊಟ ಮಾಡಿ.
ಹಾ
ಬಂದ್ವೀ ಮರಿಯದಲ್ವ ಇವ ಅಂತ ಹೇಳಿದ್ನೆಲ್ಲ.
ಹ್ಮ್
ಅಲ್ಲೆ ಹೋಗಿ ಫೋಟೋ ಅದೆಲ್ಲ ತಕ್ಕೊಂಡು ಗುಡ ಸುತ್ತಾಡಿ.
ಯಾರದು ಹ
ಬಂದ್ವಿ ಏನ್ ಆಗ್ತಿದೆ ಮಾತಾಡ್ತಿದಾರ ನಿಮ್ ಫ್ರೆಂಡ್ಸು.
ಹಾ ಮಾತಾಡದ್ರೂ ಅವರು ಮನೇಲಿ ಚಿಕ್ಕವನ್ ತಮ್ಮ
ಹ್ಮ್
ಮಾತಾಡುತ್ತಾ ಇದ ಹಲೋ
ಹಾ ಹೇಳಿ ಕೇಳುತಿದೆ.
ಹ ಮತ್ತೇನು ಹ‌ ಕಾಲೇಜ್ ನಲ್ಲಿ ಏನಾದ್ ದ್ರೂ ಪಿಕ್ನಿಕ್ ಕರ್ಕೊಂಡ್ ಹೋಗ್ತಾರಾ.
ಆ ಡಿಸೆಂಬರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅಲ್ವಾ ಜಾಸ್ತಿ ಹೋಗೋದು.
ಹ್ಮ್